ಹಲೋ ರೀ ಹಲೋ
ಹಾ ಹಲೋ
ಕೆಲಸೈತೆ ಅಲ್ರಿ
ಹೌದಲ್ರರಿ ನಿಮ್ ಹೆಸ್ರ ಏನ್ರರಿ
ನಮ್ಮ್ ಹೆಸರು ವಿಜಯ ಅಂತ ಹೇಳ್ರಿ ಮತ್ತತ್
ಹಲೋ ಹೌದೇನ್ ರರಿ ನಿಮ್ದು ಯಾವ ರೀ
ನಮ್ದು ಧಾರ್ವಾಡ ಜಿಲ್ಲೆ ಕಲಕಟಗೇರಿ ನಿಮ್ದು
ಹೌದಿ ನಮ ನಮ್ಮ ಹೆಸ್ರು ಶಕುಂತ್ಲಾ ಅಂತಂದು ನಮ್ದು ಶಿಗ್ಗಾಂ ತಾಾಲೂಕ್ ಕಬ್ನೂರಿಂದ ನನ್ನ ನಮ್ದು ಏನ ಎಜುಕಷನ್ ಬ ನಾವು ಈಗ ಮನ ಅಂತಂದ್ರ ಹೊಲ್ಮನ ಕೆಲ್ಸ ಇಂತಲ್ಲಾ ಮಾಡ್ತವ್ರಿ ನೀವ ನ್ ಮಾಡ್ ರಿವರ್ಕ್
ನಾವ್ ಸದ್ಯಕ್ಕೆ ಏನಿಲ್ರಿ ರಿ ಅಂದ್ರೆ ನಮ್ದು ಡಿಗ್ರಿ ಕಂಪ್ಲೀಟ್ ಆಗೇತ್ ರೀ ನಮ್ ಮದ್ಲ ಒಂದ ಎನ್ ಜಿ ಒಳಗೆ ವರ್ಕ್ ಮಾಡ್ತಿದ್ರಿ ಅದ ಟೆಂಡರ್ ಕ್ಲೋಸ್ ಆಗಿ ಬಂದ್ ಆಗತ್ ರ ಈಗ
ಹೌದು ಯ ಯಾವ ಎನ್ ಜಿ ಒರ ಅದು
ಅದು ಹೈದ್ರಾಬಾದ್ ಪ್ರಾಜೆಕ್ಟ್ರ್ ಅದ ಅಂದ್ರೆ ಗೌರ್ಮೆಂಟ್ ಪ್ರಾಜೆಕ್ಟ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಮತ್ತ ಮನೊಳಗ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನಿಯ್ರ ಎಲ್ಲಾ ಆರಾಮದಾರಿ
ಎಲ್ಲಾ ಆರಾಮಾರೆ ನಿಮನೆ ಎಲ್ಲಾ ಆರಾಮಾರಿೀ.
ಹ್ಮ ಎಲ್ಲಾರ ಆರಾಮದಾರ್ ನೋಡ್ರಿ.
ಊಟ ಮಾಡಿದ್ರಿ.
ಹ್ಮ ಊಟ ಆಯ್ತ್ ರೂಪಾ. ಏನ್ ಊಟ ಮಾಡುದಿ. ಹ.
ನಮ್ಮ ರೈ ಸಾಂಬಾರ ನೀವ್ರರಿ.
ನಮ್ದು ಚಪಾತಿ ಊಟ ಚಪಾತಿ ಅನ್ನ ಸಾಂಬಾರ.
ಹೌದು.
ಹ್ಞ ನಾನ್ ವೆಜ್ ತಿಂತೀರ ನ್ರೀ. ಹ್ಮ್ ನಮ್ ಕಡೆ ಹಬ್ಬ ಬಾ ಜೋರರಿ. ನಮ್ ಕಡೆ ರೀ ಮೋರ್ ಬಾಲ್ಸ್. ಸ್ಪೆಷಲ್ ರರಿ ಯಾಕೆ ಹೇಳಿ್ರಿ ನಮ್ ಕಡೆ ಎಷ್ಟ್ ಮೂರ್ ಕಡೆ ದೇವ್ರ ಕುಂದಿರ್ತಾವ್ರೀ ಯಾಲೇ. ಇ. ಅಲ್ಲಿ ಅಲಾವಿ ಹಾಡು. ತರೇ. ಹ ಮತ್ತೆ ಈ. ಗೋ ಇದು ಏನದು. ಡೊಳ್ಳಿಂದ ಕುಣಿತ ಮತ್ ಇವೆಲ್ಲಾ ಕೋಲಾಟ. ಇದೆಲ್ಲಾ ಮಾಡ್ತಾರ ಮತ್ ಇದು ಹೆಜ್ಜಿ ಹಾಕದ ಮಾಡ್ತಾರಲ್ರರಿ ಅ ಲಾವಿ ಒಳಗ ಹಂಗೆಲ್ಲಾ ಮಾಡ್ತಾರ ಒಟ್ಟ ಐದ್ ದಿನಾನ. ಒಟ್ಟ ದೇವರ್ ಕುಂತರ್ತಾವಲ್ರರಿ. ದಿನಕ್ಕೂ ಒಂದಂತ ಹ. ತಾವೇ ಇ ಎಲ್ಲಾನು ಒಟ್ಟ ದೇವ್ರು ಒದಕಿ ಮಾಡೋದು ಹಿಂಗ ಏನದ. ಲಾಡಿ ತೊಗೊ್ಂಬರೋದು ಚಂಗ್ಯನು ಮಾಡೋದು ಮಾಡದಲಿ ಹ್ೂ.
ಹತಾರೆ
ಹ್ಮ್ ಹ್ಮ್ೂನ್ರಿ. ನಿಮ್ ಕಡೆ ಕಾರಖ ಉಣಿ ಮಾಡ್ತೀರ ನ್ರರಿ.
ಚಾರ್ಣ ಏನ್ ಮಾಡ್ತವರಿ ಹೆಜ್ಜ ಮಜ್ಜ ಮಾಡತಾರ ಮರಮ್ನಯಾಗ ಆಮೇ ಬಣ್ಣ ಹಸ್ಕೊಂತಾರೀ. ಹ ಮಜಲ್ ಮಾಡ್ತಾರ ಐದ್ ದಿನ ಅವರು ಅವ್ರ ಮಂದಿ. ಟೈಪ್ ಅಂದ್ರೆ ಅವ್ರದ ಏನ್ ಪರಂಪರೆ ಇರತ್ತಂದ್ರೆ ಪ್ರಕಾರ ಕುಂದ್ರರಿಸಿ ಅದನ್ನ ಹೊಳಿಗೆ ಮತ್ತೆ ವಿಸರ್ಜನೆ ಮಾಡ್ತಾರ ಈ ದಿನ ಆದ್ಮೇಲೆ
ಹೌದೌದು ನಮ್ ಕಡೆನ ಹಗೆಲ್ಲ ಮಾಡ್ತಾರೀ ಅದ್ರಾಗ ಸ್ವಲ್ಪ ಇಲ್ಲಯಸ ಹ್ಮ್ ಬಾಳ ಅಂದ್ರ
ಹ ಹೌದೌದು ನಮ್ ಕಡೆನ ಹಂಗೈತ್ರಿ.
ಹ್ಮ್ ರೀ ಅವತ್ ಮುಸ್ಲಿಮ್ ರ ಎಲ್ಲಾನು ಅ ದೇವ್ರ್. ಕಳ್ಸ ಬೇಕಾರ ಬಾಳ ಅಂದ್ರ ಎಲ್ಲಾರ ಅಂದ್ರ ಈ ಹಬ್ಬ ಅಂತ ಅಂದ್ರ ಅವ್ರಗ್ ಒಂತರ ಕಷ್ಟ ಅಂತ. ಹಿಂಗಗ್ರಿ ಬಾಳ ದುಃಖ ದುಃಖ್. ಕ್ದಿಂದನ ಈ ಹಬ್ಬ ಇದ ಮಾಡ್ತಿರ್ತಾರೆ ಅವ್ರು ಅವತ್ತು ಬಾಳ ಎಲ್ಲ ದೇವರ್ನು ಒಟ್ಟ ಈಗ ಒಂದ ಇದು ಬಿಟ್ಟು ನಾ ಹೆಂಗ ಹೋಗ್ಬೇಕ ಅಂತಂದು ಎಲ್ಲ್ ಹೋಗಿದ್ದು ಮತ್ತ ಒಳ್ಳೆ ಒಳ್ಳೆ ಬರ್ತಾವ ನೋಡಿ
ಹೌದೌದ್ರಿ ಅಂದ್ರೆ ನಮ್ಗೆ ಈ ಗಣೇಶ ಗಣೇಶ ಚತುರ್ಥಿ ಹೆಂಗ ಮಾಡ್ತಿಲ್ರರಿ ಆ ಟೈಪ್ ಮಾಡ್ತಾರೆ ಅವರು.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಕಾರು ಅಲ್ರಿ ನಿಮ್ ಕಡೆ ಕಾರುಣಿ ಮಾಡ್ತೀರಲ್ರರಿ ನೀವು ಅಂದ್ರಿ ಎ ತಿನ್ ಕರಿಯಾದದು ಬಿಡ್ತಿರೇನೆ
ಇಲ್ಲಿ ಇಲ್ರಿ ಎತ್ತ ಏನ್ ಬಿಟ್
ಹೌದನ್ರಿ ನಮ್ ಕಡೆ ಎಲ್ಲಾರೀ ಹಿಂಗ ಕಾರ್ಖುಣಿ.
ಅಲ್ಲ ಕಾರುಣಿಗೆ ನಮ್ ಕಡೆ ಎಲ್ಲಾರೀ ಏನದು ಹೋಳ್ಗಿ ಮಾಡ್ತಾರ ಶಿ. ಕರಣಿಯ. ಹೋಳ್ಗಿ ಮಾಡ್ತಾರ ಈಗ ಅಂದ್ರೆ ಅದಿಕ್ ಮಾಸ ಬಂದ.. ತಲ್ರಿ. ಸೀಕರ್ಣಿ ಮಾಡ್ಬೇಕಂದ್ರೆ. ಎಲ್ಲಾ ಮಾಯಿನಣ್ಣ ಎಲ್ಲಾ ಹುಳದಗ್ಯವಲ್ರಿ ಹಿಂಗಾಗಿ ಕೊಡಬಳಗಿ ಚಕ್ಲಿ ಮಾಡ್ತಾರೆ ಮತ್ ಈಗ ದನಕಾರ ಇರ್ತ. ತವಲ್ರಿ ಎತ್. ಆಕ್ಳ ಅವಕೆಲ್ಲ. ಕೊಡ್ಬಳಗೆ ಹಾಕಿ ಕೊಳ್ಳೊಳಗೆ ಬೇನ್ಸ್ ಬೇವಿನ ಸೊಪ್ಪು ಕಟ್ಟಿ ಅದು ಒಂಥರ ಇಂಗು ಎಸ್ ಸಿ ಎಸ್ ಟಿ ದವರು ಅದನ್ನ ಕರಿ ಹರಿತಾರೆ.
ಹೌದಾ ಎಸಿ ಎಷ್ಟಿ ಅಂತ ಉಪಯೋಗ ಮಾಡ್ಬಾರ್ದ್ರಿ.
ಹೌದು.
ಹಂಗ ಅಂದ್ರ ಹಂಗದ್ರೂನು ಇದೇತಿಲ್ರೀ ಈಗ. ಪ್ರಾಬ್ಲಮ್ ಐತೆರಿ ಹ್ಮ್ ಹ್ಮ್ ಅದೇ ರಿ ಅಮೇಲೆ ನಮ್ ಸರಿ ಏನ್ ರೀ ಪ ಸೆಬೆಣ್ಣು
ಹೌದನ್್ರರಿ ನಮ್ ಕಡೆ ಹತ್ತಿ ಸೋಯಬಾನ ಜೋಳ ಹಿಂಗೆಲ್ಲಾ ಹಾಕ್ತಾರೆ ಹೌದು ಅ್ರೆ ನ ಕಡೆ ಎಲ್ಲಾನ ಈಗ ಮಳಿನ ಇಲ್ ಬಿಟ್ಟ ಮಳಿ ಇಲ್ದಕ್ಕ ಸ್ವಲ್ಪ ಈ ಎಲ್ಲ ಕಳಿ ತಗಿಯೋದು ಗೊಬ್ಬರ ಹಾಕದು ಎಲ್ಲಾ ಪೆಂಡಿಂಗ್ ಅಯ್ಯೋ ಹಿಂಗಾಗಿ ಎಲ್ಲಾ ಮನೆಯಲ್ಲೇ ಅದಾರೆ
ಎಲ್ಲಾ ಕಡೆ ಹಂಗೆ ಇದೆ ಇವರ್ಸ ಬರಗಲ್ ಟೈಪ್ ಇದ್ದಂಗೆ ಆಗ್ಬಿತತಿ ಎಲ್ಲಾ ರೈತರಿಗೆ ಸಮಸ್ಯೆ ಕುಡ ನೀರಿಗೆ ಸಮಸ್ಯೆ ಆಗತ್ತೆ ಮುಂದೆ ಕರೆಂಟ್ ಸಮಸ್ಯೆ ಆಗತ್ತೆ ಎಲ್ಲಾ ರೀತಿಂದ ಸಮಸ್ಯೆನೀ ಹ್ಮ್ ಹ
ಮತ್ತ ಎಲ್ಲಿರ ಫ್ಯಾಮಿಲಿ ಟ್ರಿಪ್ ಅದೇಏನ್ಾರ ಮಾಡಿದ್ರಿನ್ರಿ
ಎಲ್ರಿರಿ ನೀವ ರೀ
ನಾವು ಹೋಗಿದ್ರಿ ನಮ್ಮ ಮ್ಯಾರೇಜ್ ಆಗಿಂದ
ಹ
ನಮ್ಮ್ ಮನಿಯರ ನಾವು ನಮ್ಮವ ನಮ ಚಿಕ್ಕಮ್ಮರ ಅದೆ ಎಲ್ಲಾ ನಮ ತಮ್ಮರ ಅದೆಲ್ಲಾ ಕರ್ಕೊಂಡು ಧರ್ಮಸ್ಥಳ ಸುಬ್ರಹ್ಮಣ್ಯ ಹಿಂಗ ಎಲ್ಲಾ ಹೋಗಿ ಧರ್ಮಸ್ಥಳಳಗ ಮಂಜುನಾಥನ ದರ್ಶನ ಮಾಡ್ಕೊಂಡ ಹಕೊಂಡು ಅಲ್ಲಿ ಒಂದಿನ ವಸ್ತಿ ಇದ್ದು ಸುಬ್ರ್ಮಣ್ಯದಾಗ ಅಲ್ಲಿ ಅದು ಹೊಳಿ ಒಳಗ ಸ್ನಾನ ಮಾಡ್ಕೊಂಡು ನಾಗ ನಾಗ ಅಪ್ಪನ ದರ್ಶನ ಮಾಡ್ಕೊಂಡು ಅಲ್ಲಿ ಊಟ ಗಿಟ ಮುಗಸ್ಕೊಂಡು ಮತ್ತ ತಿರುಪತಿ ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಮಂತ್ರಾಲಯ ಹೋಗಿ ಮಂತ್ರಾಲಯದಿಂದ ನಮ್ಮ್ ಊರಿಗೆ ಬಂದಿದ್ರಿ
ನಾವು ಹಂಗ ಮಾಡಿದ್ದ್ವಿ ನೋಡ್ರಿ ಲಾಸ್ಟ್ ಟೈಮ್ಂದ್ರ ಎರಡ್ ವರ್ಷದಿಂದ ತಿರುಪತಿ ಹೋದವ್ರಿ
ಒಂತರಾ ರೀ ಫ್ಯಾಮಿಲಿಟ್ರಿಪ್ ಇರ್ತಕಲ್ರಿ ಬಾಳ ಮಜಾ ಇರ್ತತಿ
ಹ ತಿರುಪತಿ ಹೋಗಿ ಅಲ್ಲಿಂದ ತಿರು ತಿರುಪತಿ ಎಲ್ಲ ದರ್ಶನ ಮಾಡ್ಕೊಂಡ್ ಮತ್ತ ಅಲ್ಲಿ ಬೆಟ್ಟದಾಗ್ರಿ ಏಳು ಬೆಟ್ಟದವ್ರಿ ತಿರುಪತಿಗೆ ಅಲ್ಲಿ ಅದನ್ನಲ್ಲ ಮುಗಿಸಕೊಂಡು ಅಲ್ಲಿ ಮತ್ತೆ ತ ಪ್ಲೇಸ್ ಅದಾವ್ರೀ ಪ್ಲೇಸ್ ನೋಡ್ಕೊಂಡು ಮತ್ತ ಅಲ್ಲಿಂದ ಕಾಳಹಷ್ಟತಿಗೆ ಹೋಗಿರರಿ ಕಾಳಷ್ಟತಿ ಕಾಳಸ್ತಿಿಯಿಂದ ರೀ ಮತ್ತ ಬಂದು ಪದ್ಮಾವತಿ ದರ್ಶನ ಮಾಡ್ಕೊಂಡು ವಾಪಸ್ ಮಂತ್ರಾಲಯಕ್ಕೆ ಬಂದ್ರರಿ ಮಂತ್ರಾಲಯದಾಗ ಮತ್ತೆ ರಾಘವಂದ್ರ ಮಠದಾಗ ಅಸ್ತಿಿ ಇದ್ದ ದರ್ಶನ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಐದು್ ಅಲ್ಲಿಂದ ಮತ್ತ ಐದು್ ಪ್ಲೇಸ್ ಅಾವ್ರೀ ಮಂತ್ರಾಲಯ ಸುತ್ತಮುತ್ತಲು ಗಾಡಿ ಮಾಡ
ನಾವು ಎಲ್ಲಾ ನೋಡಿದೀರಿ ಅದು ಪಂಚಮುಖಿ ಹಣಮ್ಮಪ್ಪ ಹ್ಮ ಅಲ್ಲಿ ಐದ್ ಪ್ಲೇಸ್ ಅದಾವಲ್ರಿ ಅವರು ಆಟೋದರ್ಗೆ ಹ ಕರ್ಕೊಂಡ್ ಹೋಗ್ತಾರಿ ಕರ್ಕೊಂಡ್ ಹೋಗಿ ಅವ್ರ ಎಲ್ಲಾನೂ ಯ ಐದು ಗುಡಿನ ದರ್ಶನ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ನಾವು ಈಗ ತಿರುಪತಿಗ್ ಹೋಗಿದ್ವಿಲ್ರಿ ತಿರುಪತಿ ಒಳಗ ನಾವು. ಅಂದ್ರ ನಿಯರ್ ಅಂದ್ರ ಕ್ಯೂ ಹಚ್ಚಿ ಹೋಗಿದ್ದಿಲ್ರಿ ಅಂದ್ರ ಪಾದಯಾತ್ರೆ ಮೂಲಕ ಹೋದ್ರ ಒಂದ ದಿನಕ. ಪಳೆ ಸಿಗ್ತತಿ ಅಂದ್ರಿ ಅವರು ಹಿಂಗಾಗಿ ನಾವು ಅಲ್ಲಿ ಆ ದರ್ಶನ. ಹ ಏನ್ ಏನದು ಕಿವನ್ಯ ಹೋಗಲಿಲ್ಲ. ನ. ಹಂಗ್ ನೇರ್ವಾಗಿಿ ಹೋಗಿಕಾ ನಮ. ಸ್ಯಾಂಕಲ್. ಪಾಳೆ ಸಿಕ್ತ್ರಿ ಅಷ್ಟ್ ಹಂಗ್ ಹೋಗಬೇಕ ನಮ್ಗ ಹ್ಮ್. ಊಟ್ಟದ್ದು ನಾಷ್ಟತಾ. ನೀರು ಮತ್ತೆಲ್ಲಾ ನಮ್ಗ ಒಟ್ಟ. ಎಲ್ಲಾ ಶೌಚಾಲಯ ಇದದ ಎಲ್ಲ ವ್ಯವಸ್ಥಾನ ಐತ್ರಿ.
ಹೌದ್ರಿ ಚಲೋ ಬಿಡ್ರಿ ಮಾಡ ಮಾಡ್ಬ. ವರ್ಷಕ್ಕೊಂದ್ಸಲ ಟ್ರಿಪ್ ದೇವಸ್ಥಾನ ಒಟ್ಟ ಹೊರಗಡೆ ಹೋದ್ರ ಮನುಷಿ.
ಹ್ಮ್ ನಾವ ಆದಷ್ಟ ಹೋಗೇ ಹೋಗಿರ್ತೇವ್ರಿ ನಾವವು ಹೌದ್ೌದ್ರಿ ಹ್ಮ್ ಮನ್ನಿ ನಾವು ರೀಸೆಂಟ್ ಆಗಿ ಮನ್ನಿ ಇದಕ್ ಹೋಗಿದ. ಇಲ್ಲೇ ಉಳಿಗೆ. ಎಂತಂದ ನಮ್ಮನಿ ಒಳಗ ನಮ್ಮಕ್ಕ. ಕಾರ್ ನಮ್ಮ್ವಾರ್ ಅವ್ರದ ಗಾಡಿ ಐತ್ರಿ ಅವ್ರ. ಕಕೊಂಡ್ ಹೋಗಿದ್ರಿ ಅವ್ರರು ಕುೂಟ ಹೋಗಿದ್ರಿ. ಒಂದ್ ದಿನ ನಾವು ಅಲ್ಲಿ. ಆಟ ಮಾಡಿ ಅದಲೆಲ್ಲಾ ದೇವ್ರ ದರ್ಶನ ಅದು ಮಾಡ್ಕೊಂಡು ಬೆಳಿಗ್ಗೆ ನಷ್ಟ ಊಟ ಮುಗಿಸ್ಕೊಂಡು ಮತ್ತ ದಾಂಡೇಲಿಗ್ ಬಂದು ದಾಂಡೇಲಿ ಅಪ್ಪನ ದರ್ಶನ ಮಾಡ್ಕೊಂಡು. ಅಲ್ಲಿಂದ ಮತ್ತ. ಅಲ್ಲಿ ಮಸಳೆ ಬರ್ತ. ತ ಅವನ್ನ ನೋಡ್ಕೊಂಡು ಆನೆಗಳು ಬರ್ತಾವ್ ಅಲ್ಲಿ ದಾಂಡಲಿ ಒಳಗ ಅಲ್ಲೆಲ್ಲಾ. ನೋಡ್ಕೊಂಡು. ನಮ್ಮೂಊರಿಗೆ ಬಂದ್ವಿತ್ತು.
ಹೌದೇನ್ರಿ ನಾವು ಲಾಸ್ಟ್ ಟೈಮ್ ಈಗ ಅಂದ್ರೆ ಮಾರ್ಚ್ ಎಏಪ್ರಿಲ್. ಫೆಬ್ರವರಿ ಮಾರ್ಚ್. ಫೆಬ್ರವರಿ ಒಳಗೆ ಕದ್ರ ಮಂಡಲ ಹೋಗಿದ್ರಿ ಆ ಕದ್ರ ಕದ್ರ ಮಂಡಲಿಗೆ ಅದು ಫೇಮಸ್ ರೀ ಅಂದ್ರ ಎಲ್ಲಾ ನಮ್ಮಪ್ಪನ ಉತ್ತರ.
ಡಿಸ್ಟಿಕ್ೀ ಕದರ ಮಂಡಲಿಗೆ ಬ್ಯಾಡ್ಗ ಕಡೆ ಬರ್ತ ಬ್ಯಾಡ್ಗ ಕಡೆ ಬರ್ತೈತಿ ಅಲ್ರಿ.
ಅಕ್ಕ ಮತ್ತೆ ಹಿಂಗ ಉತ್ತರಕ್ಕ ಮುಖ ಮಾಡಿದ ಹನುಮಪ್ಪಿದ್ರೀ. ಹ ಅವ ಅಲ್ಲಿ. ಹನುಮಾಪುರಿ ನೇರವಾಗಿ ಅವ್ ದೃಷ್ಟಿ ಐತರಿ.
ಹೌದನ್ರಿ ಇನ್ ಅಲ್ರರಿ ಒಂದ್ ಕದರ್ಮಂಡಿಗೆ ಹನ್ನಬ ಹನುಮಪ್ಪ ರೀ ಇನ್ನೊಂದ ಯಾವಾದ್ರೀ ಶಿಕಾರಿಪುರದ್ರಿ
ಶಿಕಾರಿಪುರ ರಿ ಭ್ರಾಂತೇಶ್ರೀ ಕದ್ರಮಂಡಲಿಗೆ ಕಾಂತೇಶ್ವರಿ ಹ ಸಾತನಹಳ್ಳಿ ಶಾಂತೇಶ್ವರಿ
ಶಾಂತೇಶ್ ಅನ್ರಿ ಇದು ಅಂದ್ರ ಅದಿಕಮಾ ಸದೊಳಗ ದರ್ಶನ ಮಾಡಿದ್ರೆ ಏನ್ ಇದ್ರಿಂದ ಏನ್ರ ಪ್ರಯೋಜನ ಏನ
ಹ ಹೌದ್ರಿ ಅದ ಕಾಶಿ ಹೋಗಿ ಬಂದಷ್ಟು ಪುಣ್ಯ ಅಂತ ಐತ್ರಿ ಅದು ಒಂದ ದಿನದಾಗನ ಸೂರ್ಯದ ಸೂರ್ಯೋದಯದಿಂದ ಸೂರ್ಯದಸ್ತದೊಳಗ ನ ಮೂರು ದರ್ಶನ ಮಾಡ್ಬೇಕು
ಹೌದನ್ರಿ ನಮ್ ಕಡೆ ಎಲ್ಲಾ ಹೋಗಿದ್ರಿ ನಮ್ಗು ಟೈಮ್ ಇದಿದಿಲ್ರರಿ ಹೋಗಾಕ ನಮ್ ಕಡೆ ಎಲ್ಲ ಗಾಡಿ ಮಾಡ ಮಾಡಕೊಂಡು ಹೋಗಿ ಮೂರು ಕಡೆ ಎಲ್ಲಾ ದರ್ಶನ ಮಾಡ್ಕೊಂಡು ಮ ತಲ್ಯ ಸಮೀಪ ಇರಂತಂತ ಇವು ದೇವಸ್ಥಾನಕ್ಕ ಅದೆಲ್ಲಾ ಹೋಗಿ ಬೆಳಿಗ್ಗೆ ಹೋಗಿದ್ರೆ ಅವರು ನಾಷ್ಟ ಇ ಊಟ ಅದೆಲ್ಲ ಕಕೊಂಡು ಆರಾಮ ಸಾಯಂಕಾಲ ಹತ್ತು ಹತ್ತ ತಾವೋರಿ ಅಂದ್ರ ಬಂದ್ರರಿ
ಹೌದೌದು ರಿ ನಾವು ಹೋಗಿದ್ರ ನಾವು ಎನ್ ಜಿದಾಗ ವರ್ಕ್ ಮಾಡ್ತೀವಿ ಅಂದ್ರೆ ಅಂತ ಇವಾಗ ಆ ಟೈಮ್ನಾಗ ನಾವ್ ಒಂದ್ ಮೂರ್ ಜನ ಕೂಡಿ ಕಾರ್ ಅಡು ಮಾಡ್ಕೊಂಡು ಬೆಳಿಗ್ಗೆ ಎಂಟಕ್ ಬಿಟ್ಟವ್ರಿ ಹುಬ್ಬಳ್ಳಿ ಹ ಎಲ್ಲಾ ದರ್ಶನ ಮಾಡ್ಕ ಕೊಂಡ್ರಿ ಮತ್ತ ಅಲ್ಲಿ ಇದ್ರ್ಗ ಶಿಕಾರಿಪುರ್ ಹತ್ರ ಒಂದು ಉಡ್ತಡಿ ಒ ಅಕ್ಕಮ್ಮನ ಊರ್ ಬರ್ತದ ಅಕ್ಕಮ್ಮದಿ ಊರು ಅಲ್ಲಿ ಒಂದು ಗುಡಿ ಐತ್ರಿಯ ಹಾ ಅಲ್ಲಿ ಒಂದು ಗುಡಿ ಐತ್ರಿ ಈಶ್ವರ ಅಂದ ಬಸಣ್ಣ ಅಂದ ಅಲ್ಲೆಲ್ಲಾ ದರ್ಶನ ಮಾಡ್ಕು ಉಂಡು ಬಂದವಿರಿ ಬಂದು ಸಂಜೆ ಆರು ಆರೂವರಿ ಏಳು ಗಂಟೆೆಗೆ ಮತ್ತೆ ಹುಬ್ಳ್ಳಿ ಟಚ್ ಇದ್ವಿ ನೋಡ್ರಿ ಒಂದದಿಂದಾಗ ದರ್ಶನ ಮಾಡ್ಕೊಬಂದುವಿ ಅರಷ್ಟ ಇದ್ರು ಕೂಡ ನಮ್ಮ ದರ್ಶನ ಬಾಳ್ ಚೋಲಾ ಅತರಿ ನಮಗ
ನಿಮ್ಮ ಕಡೆ ಏನದು ಏನು ಸ್ಪೆಷಲ್ ರೀ.
ಯಾವ ತರ.
ಉಟ್ಟದು.
ಊಟದ ಅಂದ್ರೆ ನಮ್ ಕಡೆ ರ ಜಾಸ್ತಿ ರೊಟ್ಟಿ ಮಾಡ್ತಾರೆ ಸ್ಪೆಷಲ್.
ನಮ್ ಕಡೆ ಏನ ನಮ್ದು ಏನ್ ನಮ್ದು ಸಿಗ್ಗಾ ಎನ್. ಹಾವೇರಿ ಡಿಸ್ಟಿಕ್ ಅಲ್ಲಿ ಇ. ರೊಟ್ಟಿ ರೊಟ್ಟಿ ಊಟ ಚಪಾತಿ ಊಟನ ಬಾಳ ಇ.
ಬಾಳ್ರಿ ಆಮೇಲೆ ಅದ್ ಬಿಟ್ರ ಹೌದ್ರಿ ನಮ್ ಕಡೆದ ಸೇಮ. ರಿ ಆಮೇಲೆ ಇಲ್ಲಿ ನಾನ್ ವೆಜ್ ಅ್ರ ಕಡಿಮೆ ರ ನಮ್ ಕಡೆ. ಮತ್ತೆ ತಿಂತೇವ್ರಿ ಆ ಮನಗ್. ಮಾಡಲ್ರಿ ಮನೆಗೆ ತರಲ್ಲ.
ಅಲ್ಲ ನಿಮ್ಗೆಲ್ಲ ಮಾಡಾಕ್ ಕೊರ್ತತ್ರಿ ನಾನ್ ವೆಜ್. ಎಲ್ಲಿ ಯ ಹೊರಗ ಹಂಗಿಏನ್ ಮಾಡ್ಬೋದು.
ಇಲ್ಲ್ರರಿ ಆತರ ಏನ್ ಬರಂಗಲ್ರರಿ ನಾವು ಊಟ ಮಾಡ ಅಷ್ಟೀ ಹಾ ಹೀ ಆಮ್ಲೆಟ್. ಆಮ್ಲೆಟ್ ರೀ ಅದ ಕಾಮನ್ ಬಿಡ್ರಿ ಅದ ಈಗ. ಈಗ ನಾನ್ ವೆಜ್ ಅಂದ್ರೆ ಹೆಂಗ್ರೀ ಈಗ ಚಿಕ್. ಚಿಕ್ಕನ್ನ ಕಬಾಬ್. ಸಾಂಬಾರ್ ಇದನ್ನ. ಈ ತರ ಏಂದ್ರೆ.
ಏ ತತ್ತಿ ಸಾಂಬಾರ್ ಅದೆಲ್ಲಾ ಮಾಡ್ತೇವ್ರ ನಾವವು ತತ್ತಿ ಒಡ್ದಾಕಿ ಕೊಬ್ಬ. ಅದೆಲ್ಲ ಹಾಕಿ ಮ. ಮಸಾಲೆ ಚಿಕನ್ ಮಸಾಲೆ ಅದೆಲ್ಲ ಹಾಕಿ. ಕ.
ಹ್ಮಂತ ಹೌದಂತೆ ನ. ತರ ಏನಲ್ರೀ.
ಮತ್ತೆ ಯಗ್ ಬುರ್ಜಿ ಅಂತಂದ ಅದ ರೈಸ್ ಒಳಗ ಎಲ್ಲಾ ಏನದು ಉಳ್ಳಾಗಡ್ಡಿ ಕೊ. ಕೊತ್ತಂಬರಿ ಹಸಿಕಾಯಿಟಮಾಟಿ ಎಲ್ಲ ಹಾಚ್ಚಿ. ಫ್ರೈ. ಮಾಡ್ಕೊಂಡು ಅವಕ ತತ್ತಿ ಒಡ್ದ್ ಹಾಕಿ ಅನ್ನ ಮತ್ತ ವೈಟ್ ರೈಸ್ ನ ಮಿಕ್ಸ್ ಮಾಡಿ. ಇ ಮಾಡ್ತೇವಲ್ರರಿ ಅದು ಮಸ್ತ್ ಆಕತ್ರಿ.
ಹೌದನ್ರಿ.
ಹ್ಮ್ ಹ್ಮ್. ಮತ್ತೇಏನ್ರೀ ಹೊಲಕ್ಕ ಗೊಬ್ಬ್ರಾ ಬೀಜ ಏನದು ಏನ್ ಹಾಗ. ಗ ಗ ಗೊಂಜಾಳಕ್ಕ ಗೊಬರದ್ ಹಾಕಿದ್ರಿ ನ್ರರಿ.
ಗೊಬ್ರ ಇನ್ನ ಹಾಕಿಲ್ರರಿ ಗೊಬ್ಬ್ರ ತಂದಿಟ್ಟೇವ್ರಿ ಗೊಬ್ಬರ ಹಾಕ್ಬೇಕುರಿ. ಮಳಿ ಒಂದ ಈಗ ಸ್ಟಾರ್ಟ್ ಆಗತ್ರಿ ಮಳಿ ಸ್ವಲ್ಪ ಕಡಿಮೆ ಆತಂದ್ರರಿ. ಯಾಕಂದ್ರೆ ಈಗದು ಬಿಸಿಲ್ ಬಿದ್ದ್ ಬಿದ್ದ ಇದ ತಂಪು ಬಾಳ ಇ ತದೆ ಬೂ
ಹೌದನ್ರಿ ಆಯ್ತ್ರ ನಾ ಕಾಲ್ ಮಾಡ್ತೇನ್ ಮತ್ರಿ.